ಹ ಹೇಳಲ್ಲ ಇಲ್ಲ
ಹಾ ಕೇಳಿಸತಾ ಇದ್ಯಮ್ಮ
ಹನಪ್ಪಾ ಕೇಳಿಸತಾಯತಿ ಹೇಳ ಹೇಳಿ ಏನ್ ಮಾಡ್ತಿದ್ದೀರಾ ಎಷ್ಟ ಸಲ ಊಟ ಮಾಡಕ್ ಹಯ್ತೀಯ ನಿನ್
ಒಂದೇ ಸಲ
ಹಾ
ಒಂದೇ ಸಲ ಊಟ ಮಾಡಕ್ ಹೋಗಿಲ್ಲ
ತಡು
ಹಲೋ
ಹ್ಮ್ ಒಂದೇ ಸಲ ಊಟ ಮತ್ತ ಇಷ್ಟೊದ ಎರಡ್ ಸಲ ಹೋಗಿಯಾ ಅವಾನು ಹೇಳ್ತಿದ್ದೆ ನಮ್ಮ ಅಕ್ಕ ಊಟ ಮಾಡಕ್ಕೆ ಹೋಗೈತೆ ಅಂತ ನಿನ್ನ ತಮ್ಮ ಫೋನ್ ಮಾಡಿದ್ದ
ಹಾ
ಹ್ಮ್
ಒಂದ್ಸಲ ಊಟ ಇಕ್ಕೋದಕ್ಕೆ ಇನ್ನೊಂದ್ಸಲ ಊಟ ಮಾಡೋದಕ್ಕೆ
ಯಾರ ನೀ ಮತ್ತೆಗ ಊಟ ಬಡ್ಸಕ್ ಹೋಗಿಯಾ
ಹಾ
ನಿಮ್ಮಮ್ಮ ಇಲ್ವಾ
ಇದಾರೆ ಅವರು ಇದ್ದಾರೆ ನಾನು ಬಡಿಸತಿದ್ದೆ
ಅವರು ಊಟ ಮಾಡ್ತಾ ಇದ್ರಾ
ಹ್ಮ್
ಏನು ಸ್ಪೆಷಲ್ ಏನು ಮಾಡಿದ್ದೀರ ಅಂಗಾರ ಇವತ್ತು
ಏನುೂ ಇಲ್ಲ ಮಮ್ಮ
ನಿಮ್ಮತ್ತೆ ಬಂದಿದಾರಲ್ಲ ಅಯ್ಯ ಎಂತಾರ ನೀವು
ಅದು ಸಡನ್ ಆಗ ಪ್ಲಾನ್ ಆಗಿತ್ತು
ಹ್ಮ ಯಾವಾಗ ನೀವ್ ಯಾವಾಗಂದ್ರಿ ನೀವ ಮತ್ತೆ ಯಾವಾಗ ಸರಿ ಅಂತ ಬಂದ್ರು
ಹ ನಾವವು್ ನಾವ್ ಹನ್ನೆರಡು ಗಂಟಲಿ ಫೋನ್ ಮಾಡಿದ್ವಿ
ಹ್ಮ್ ಅಜ್ಜಿ ಈತರ ನಮ್ ಮಾತ್ ಕೇಳ್ತ ತ ಇಲ್ಲ ನೀನ್ ಬಂದ್ರೆ ನಿಮ್ಮ ಮಾತು ಕೇಳ್ತತಿ
ಕೇಳ್ತಾರೆ ಅದಕ್ಕೆ ಬರ್ರಿ ಅಂತ ಹೇಳದ್ವಿ ಅವರು ಅಲ್ಲಿ ನಮ್ಮತ್ತೆ ಅಲ್ಲಿ ಅವ್ರ ಮಗ್ಕ್ಕೆ ಮಗ ಇದಾರಲ್ಲಾ ಅವ್ರನ್ನ ಚಿಕ್ಕೋರು ಅವರು ಅ ನಾಕು ವರ್ಷ ಹ ಮೂರು ವರ್ಷಾ
ಹ್ಞೂ ನಾಲ್ಕು ಮೂರು ಏಳು ವರ್ಷ ಹ್ಞೂ ಹ್ಮ್ ಒಂದ್ ನಾಲ್ಕ್ ಇರ್ಬೋದು ಇಲ್ಲ ನ ಹ್ಮ್ ಹ್ಮ್ ಮೂರ್ ಇ ಇಬೋುದು ಇಲ್ಲ ನಾಲ್ಕಕ್ ಇರ್ಬೋದು ಅನ್ಬೇಕು ಮುಂದೆ ಹೋಗ್ಬಿಟ್ಟು ಹಿಂದೆ ಬರ್ತ ಹ್ಮ
ಹ ಅದೇ ಅವ ಇವಾಗ ಸ್ಕೂಲ್ಗೆ ಹಾಕೋ್ರೆ ಅವರುನ್ನ
ಹ್ಮ್ ಯಾವದಕ್ಕೆ
ಹ್ಮ್ ಪ್ರೀನಾ ಸರಿ ಹ ಪ್ರೀನಾ ಸರಿ ಆತವ್ರ ಹ ಅವರದೂ ಅದೇ ಇವರೇ ನೋಡ್ಕೊಳ್ಳೋದು ನಮ್ಮ ಅತ್ತೆನೆ. ಗೊತ್ತ ಅವರ ಗಂಡ ಹೆಂಡತಿ ಇಬ್ರು ಕೆಲಸಕ್ಕೆ ಹೋಗ್ತಾರೆ ಹೂ ಆತರಾನೆ. ಇಷ್ಟ ಬಿಟ್ಟ ಬರೋದು ಕರ್ಕೊ ಬರೋದು ಅವರ ಬರೋ ತನಕನೂ ಮನೇಲಿ ಇಟ್ಕೊಳೋದ ನಮ್ಮ ಅತ್ತೆ. ಅವರನ ಬಿಟ್ಟ ಮಾ ಮಗುನ ಅತ್ತೆನೆ ನೋಡ್ಕೊತಾ ಇರೋದು.
ಹು ಹು
ಸಂಜೆ ಬಂದಾಗ ಅವರ ಅಪ್ಪ ಅಮ್ಮ ಮಗನ್ನ ಕರ್ಕೊಂಡು ಹೋಗ್ತಾರೆ.
ಅವರ ಮನೆ ಪಕ್ಕದ ಮನೆ ನಾ ದೂರನಾ?
ಒಂದು ಐದು ನಿಮಿಷ ಆಗುತ್ತೆ.
ಹ ಹಾ ಹಂಗಾ ಹು ಹು ಅಂದ್ರೆ ಇಡೀ ದಿನ ಪೂರ್ತಿ ನಿಮ್ಮ ಅತ್ತೆದೆ.
ಆ ಜವಾಬ್ದಾರಿ ಮಗುನ್ ನೋಡ್ಕೊಳೋದು. ಅವರ ಇಬ್ಬರು ಗಂಡ ಹೆಂಡತಿ ಕೆಲಸಕ್ಕೆ ಹೋಗ್ತಾರಲ್ವಾ? ಅದಕ್ಕೆ ನಮ್ಮ ಅತ್ತೆನೆ ನೋಡ್ಕೊಳ್ಳುತ್ತೆ.
ಹು ಹು ನೋಡ್ಕೊಳ್ಳಿ ಒಳ್ಳೇದೇ ಮೊಮ್ಮಕ್ಳ ತಾನೇ.
ಹ ಹು ಅದಕ್ಕೆ ನಾಳೆಯನ್ನ ಸ್ಕೂಲ್ ಬೇರೆ ಐತಲ್ಲ ಬೆಳಗ್ಗ ಕರ್ಕೊಂಡ ಹೋಗಿ ಬಿಡ್ಬೇಕು ಕರ್ಕೊಂಡ್ ಬರ್ಬೇಕು ಅದಕ್ಕೆ ಇಲ್ಲಿಗ ಬಂದೆ. ಅದೇ ಹೆಂಗಾಗುತ್ತೆ ಅಂತ ಅವರ ಮಗಳನ್ನ ಕೇಳ್ಬಿಟ್ಟು ಹೇಳ್ತೀನಿ ಅಂತ ಅಂದ್ರು.
ಒಂದ್ ದಿನ ನೀನ್ ನೋಡ್ಕಳವ ನಾನ್ ಹೋಗ್ ಬರ್ತೀನಿ. ನೀ ವೀಕ್ ಆಫ್ ತಗೋ ಅಂತ ಏನೋ ಹೇಳಿರ್ತಾರೆ ಹೂ
ನನ್ ಹತ್ರ ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳ ಕಾಲ್ ಮಾಡಿದ್ರು ಆಮೇಲೆ ಒಂದು ಮೂರ್ ಗಂಟೆಕ್ಕ ಫೋನ್ ಮೂರ ನಾಲ್ಕ ಗಂಟೆಗೆ ಫೋನ್ ಮಾಡದಾಗ ಹಾ ಬರ್ತಾ ಇದ್ದೀನಿ ಅಂತ ಅಂದ್ರು.
ನಾಲ್ಕ ಗಂಟೆಗೆ ಫೋನ್ ಮಾಡಿಬಿಟ್ಟು ಯಾವಾಗ ಬಂದರ ಅವರು ಏಳು ಗಂಟೆಗೆ.
ಹೂ ಏಳ ಗಂಟೆ ಆರು ಮುಕ್ಕಾಲ ಆಗಿತ್ತು.
ಹ ಹ ಹ
ನಾನು ಪಾತ್ರೆ ಬೆಳಕ್ತೀನಿ ಅಂತ ಆ ಸ್ವಾರಿ ಪಾತ್ರೆ ತೊಳಿತೀನಿ ಅಂತ ಅಂದೆ ವಾ ಆ ಅತೊಳಿತಾ ಇರರ್ಬೇಕಾದ್ರೆ ಬಂದ್ರು. ಒಂದ್ ಸ್ವಲ್ಪ ಬೆಳಗ್ ಆದ್ಮೇಲೆ. ಹು ಬಂದ್ರು ನನಗ ಅವಾಗ ಮಾತಾಡ್ಸಿ. ನಾಳೆದ ಹಂಗೆಲ್ಲ ಮಾಡ್ಬೇಕು ಅಂತ ಹೇಳ್ತಾ ಇದ್ವಿ.
ಹು ಹು ಹೌದಾ?
ಹು
ಮಾಡಿಸ
ಅದಕ್ಕೆ ಅವರ ಬಂದ ಬಿಟ್ಟ ಸ್ವಲ್ಪ ಲೇಟ್ ಆಗೋಯ್ತು.
ಹು ಯಾವದೋ ಒಂದ್ ಕೆಲಸಾ ಬಿಡಬಿದ್ದಾಗ ಮಾಡ್ಕೊತಾ ಇರ್ಬೇಕು. ಮತ್ತೆ ರಜಾ ಹಾಕೊಂಡ್ ಹೋಗಿ ಮಾಡಕ್ ಆಗಲ್ವಲ್ಲ.
ಹ ಅದು ಬೇರೆ ನಮ್ದು ಇವಾಗ? ಅದು ನಾಳೆ ಏನಾದರೂ ಕೆ ವೈ ಸಿ ಅಪ್ಡೇಟ್ ಮಾಡಿಸ್ತಿಲ್ಲ ಅಂದರೆ ಸಿಲಿಂಡ್ರದು. ನಾಳೆ ನಾಡ್ದು ಎರಡೇ ಡೇಟ್ ಇರೋದು ಈ ತಿಂಗಳ ಆಗೋಗ್ಬಿಡುತ್ತ ಆಮೇಲೆ
ಹು ನಮ್ದು ಒಂದ್ ಐತಲ್ಲಪಾ ನಮ್ಮ ಅದೇ ನಮ್ಮ ದೊಡ್ಡಮ್ಮ ಇದಾರಲ್ಲ ಅಲ್ಲಿ ಅವ್ರದು ನಾನು ಈ ಕಡೆ ಬೆಂಗಳೂರ ಗೆ ಶಿಫ್ಟ್ ಮಾಡ್ಸಬಿಟ್ಟಿದೀನಿ ಯಲಂಕಾ ಕಡೆ. ಅದ ಆಗಲೇ ಇಪ್ಪತ್ತೊಂದ ರಲ್ಲಿ ಏನೋ ಮಾಡಸಿರೋದು. ಅದ ಏನ ಆಗ್ಯಾತಿ ಅದು ಇತಿಗತಿ ಏನು ನೋಡೆ ಇಲ್ಲ ನಾನ ಆ ಕಡೆ ಬರ್ಲಿಲ್ಲ ಇಲ್ಲೇ ಕೇಳ್ಬೇಕಾಗಿತ್ತು ಅದೆ ಎಲ್ಲೋ ಇಲ್ಲ ತೆ ತಿಂಗಳು ಅಂತ ಅಂತ ಬರುತ್ತಂತೆ ಯಲಹಂಕ ಹತ್ರ
ಹಾ ತಿಂಗಳು ನಮಗ್ ಗೊತ್ತು.
ಹು ಅಂತ ಹೇಳಿದ್ರು ಅವ್ವ
ಅಲ್ಲಿಲ್ ವಿಚಾರಸಬೇಕು ಹೇಳಿ ನಾನ್ ನಮ್ ಸೀನಿಯರ್ ಇದಾರೆ ಅಲ್ಲಿ ಅವ್ರಗ್.
ಹೌದಾ ಅದೇ ಅವರದು ಇಂಡಿಯನ್ ಗ್ಯಾಸ್. ಅದ ರೆಕಾರ್ಡ್ಸ್ ಎಲ್ಲಾ ನನ್ನ ಹತ್ರ ಇದೆ ಅಷ್ಟ್. ಸ್ವಲ್ಪಾ ನಾನು ಬಿಡು ಮಾಡ್ಕೊತೀನಿರು ಅದ್ರ ಬಗ್ಗೆ ತಿಳ್. ಕೊಳಿ ಅದ್ ಸಿಲಿಂಡರ್ ಇಲ್ಲ ಅಂದ ನಮ್ದು ನಾನ್ ಎರಡೂವರೆ ಸಾವಿರ ನಾನ್ ಕೈಯಿಂದ ಕಟ್ಟಿರೋದ ಅದು ಅವತ್ತು ಮಾಡ್ಸಕ್ಕೆ. ಹ್ಮ ಅದನ್ನ ಕೇಳ್ತಿನಿರು ಅದ ರೆಕಾರ್ಡ್ ಸ್ವಲ್ಪ. ಫ್ರೀ ಮಾಡ್ಕೊತೀನಿ.
ಹೆಂಗಂತ ಅಂದ್ರೆ ಇವಾಗ ಅದ ಸಿಲಿಂಡ್ರು ತಿಂಗ್ಳ ತಿಂಗ್ಳ ಬುಕ್ ಮಾಡೋದು ತಗಳೋದು ಬುಕ್. ಮಾಡೋದ ತಗೊಳದು ಹಂಗಾಗಿರುತ್ತೆ ವರ್ಷಾ ಆದ್ಮೇಲೆ ನಾವ್ ಅದನ್ನ ಅವರ್. ಇವಾಗ ಇವ್ರ ಹೆಸ್ರಲ್ಲಿ ನಮ್ಮ ಅಜ್ಜಿ ಹೆಸ್ರಲ್ಲಿ ಸಿಲಿಂಡ್ರ ಬಂದೈತೆ ಅವಾಗ ಆ ಬಂದಿರೋದಕ್ಕ. ಕೆ ನಮ್ಮ ಅಜ್ಜಿ ಹೆಸರಲ್ಲೇ ಇರ್ತರೋದ ಬ ಬುಕ್ ಮಾಡ್ದಾಗೆಲ್ಲ ಅವ್ರ ಹೆಸ್ರಲ್ಲೇ ಬುಕ್ ಆಗ್ತಾ ಇರೋದು. ಇವಾಗ ಅವ್ರ ಹೆಸರಿಂದ ನಾವು ವರ್ಷಕ್ ಒಂದ್ಸಲ ಕೆ ವೈ ಸಿ ನ ಅಪ್ಡೇಟ್. ಕೊಟ್ರೆ ಅವ್ರ ಇದ್ದಾರೆ ಆ ಅವ್ರ ಹೆಸರಲ್ಲೇ ನಾವ ತಗೊ. ತಾ ಇರೋದು ಅಂತ ಹೇಳಿದಾಗ ನಮಗ್ ಸಿಲಿಂಡರ್ ಕೊಡುತ್. ದ್ರಿಂದಾ ನಾಳೆದ್ರಲ್ಲಿ ಅಪ್ಡೇಟ್ ಕೊಡ್ಬೇಕ ಅವ್ರ.
ಅದೇ ನಮ್ದ್ ವು ಕ್ಯಾನ್ಸಲ್ ಆಗೋಗ್ಬಿಟ್ಟಿರುತ್ತ ಹತ್ತತ್ರ ಮೂರ್ ನಾಲ್ಕಕ್ ವರ್ಷ ಆಗೋಯ್ತು.
ಅಂದ್ರೆ ಯಾರು ಬುಕ್ ಮಾಡ್ತಾ ಇಲ್ವಾ ಸಿಲಿಂಡ್.
ಇಲ್ಲಾ ಎಲ್ಲಿ ಅದು ನಾನು ಆ ಕಡೆಯಿಂದ ಈ ಕಡೆಗೆ. ಇದು ಟ್ರಾನ್ಸ್ಫರ್ ಮಾಡಿಸ್ಬಿಟ್ನಾ ಯಲಹಂಕ ಕಡೆ ಆಮೇಲೆ ತಗೋಬರಣಾ. ಮನೆ ಮಾಡ್ಕೊಳ್ಳೋ ಹೇಳುದ್ನಲ್ಲ ನಿಮ್ಗೆನೇ ಮಾಡ್ಕಳ್ಳಣ ಮಾಡಾಕಳ್ಳಣ ಅನ್ಕೊಂಡ್ ಎರಡ್ ಸ. ಸಾವಿರದ ನಾಲ್ಕರಿಂದ ಆರರವರೆಗೂ ಓದಾಡ್ತಾನೆ ಇದ್ದೀನಿ. ಆರು ಏನೋ ಮುಗ್ದೋಗುತ್ತೆನೋ ಹೇಳಕ್ಕ ಬರಲ್ಲ ಇಪ್ಪತ್ತಾರು. ಅದಿಕೆ ಹಂಗ ಅನ್ಕೊಂಡ್ ಅನ್ಕೊಂಡ್ ಅದನ್ನ ಅಲ್ಲೇ ನಿಲ್ಸಿದೀವಿ ವಿಚಾರಸ ಬೆಕಪ್ಪ ಈಸ. ದಲ್ಲಿ ಯಾವಾಗಾರು ಬಿಡುವಾದಾಗ ಒಂಚೂರ್ ವಿಚಾರಿಸಿ ಇಲ್ಲೆ ಎಲ್ಲಾದ್ರು ಮಾಡ್ಕ್. ಕೋಂಬೇಕು ಇಲ್ಲಾ ಆ ಕಡೆನೆ ಅಲ್ಲೇ ಅವ್ರಿಗೆ ಕುಡ್ಸೋದು. ಅದು ನಮ್ ದೊಡಮ್ಮನ್ ಹೆಸರು ಇನ್ನೊಂದ್ ದೊಡ್ಡ ದೊಡ್ಡಮ್ಮ ಹಾ. ಅಲ್ಲಿ. ಅವ್ರ ಅವ್ರ ಹೆಸರಲ್ಲೇ ತಕ್ಕಂತವ್ರೇ ಅವ್ರ ಹೆಸರದು ಇವಾಗ ನಮ್ ದೊಡಮ್ಮನ ಹೆಸರಲ್ಲಿ ಇರೋದು ನಾನ್ ಈ ಕಡೆ ಟ್ರಾನ್ಸ್ಫರ್. ಮಾಡ್ಸಿದಿನಾ ಅದು ಅದೇನಾಗೈತೋ ಓಲ್ಡ್ ಆಗೈತ. ಏನಾಗೈತೋ ನಂಗೆ ಗೊತ್ತಿಲ್ಲಾ.
ಆ ಎರಡ್ ಮೂರ್ ವರ್ಷ ಆಗೈತೆ ಅಂದ್ರೆ ತಿಳ್ಕೋಬೇಕ.
ಹ್ಮ್ ಅದೇ ತಿಳಿದು ಮತ್ತೆ. ಮತ್ತೆನೋ ಹೊಸಾದ್ ಮಾಡ್ಸದಾ ಅದು ಉಜ್ವಲ್ ಇರ್ಲಿಲ್ಲ ಮಾಮೂಲಿ ಎರಡುವರೆ ಸಾವ್ರಾ ನಾನೇ ಕಟ್ಟಿ. ಟ್ಟಿ ಎಲ್ಲಾ ತಗೊಂಡಿದ್ದಿದ್ದು ಎರಡ್ ಸಾವಿರದಾ ಹದ್ನೈದರಲ್ಲೊ ಏನೋ ಹದಿನಾಲ್ಕ ಹದಿನೈದರಲ್ಲೊ. ಹ್ಮ್ ನಾನೊಂದು ಅದೇ ಗೌರಿ. ಇದ್ನೂರಲ್ಲಿ ಇರವಾಗ ಬಳಸ್ತಿದ್ದೆ ಮತ್ತೆ ಮನೆಗ್ ಬಂದೆ ಇನ್ನೇನ್ ಮನೆಯಲ್ಲಿ ನಮ್ಮ. ಅವ್ರದು ಅಣ್ಣಾ ಅವ್ರ್ದುಲ್ಲಾ ಇತ್ತಲ್ಲಾ. ಹಂಗಾಗಿ ಅದ್ ಸುಮ್ನೆ ಇತ್ತು ನಾನ್ ಬೆಂಗ್ಳೂರು ಕಡಿಕೆ ಹಿಂಗ್ ಮನೆ. ಮಾಡಣಾ ಅಂತಾ ತಕೊಂಡೊಗನಾ ಅಂತ ಏನೊ ಅವತ್ತು ಅರ್ಜೆಂಟ್ ಅರ್ಜೆಂಟ ಅಲ್ಲಿ ಮಾಡಿಸ್ಬಿಟ್ಟೆ ಟ್ರಾನ್ಸ್ಫರು.
ಹಾ.
ಅವ್ರ ಆಗಲ್ಲ ಅಂದ್ರು ನಾನೇ ಬಲವಂತಾ ಮಾಡಿ ಇಲ್ಲಾ ಸರ್ ನಮ್ಗೆ ಬೇಕೇ ಬೇಕು ನಾವು ನಮ್ ದೊಡಮ್ಮ ನಾವು. ನಮ್ಮಮ್ಮಾ ಅಂತ ಹೇಳ್ದೆ ನಮ್ಮಮ್ಮ ನಾವು ಎಲ್ಲಾ. ಆಕಡೆ ಶಿಫ್ಟ್ ಆಗ್ತಾ ಇದೀವಿ ವರ್ಗಾವಣೆ ಆಗ್ತಾ ಇದೆ ಬೆಂಗಳೂರ್ಗೆ. ಅದಕ್ಕೆ ಬೇಕ್. ಬೇಕೆ ಬೇಕು ಅಂತ ಮಾಡ್ಸ್ಕೊ ಬಂದೆ ಆಮೇಲೆ ನನ್ ಟೈಮ್ ಚೆನ್ನಾಗಿಲ್ಲ ಅದು ಹಿಂಗ್ ಉಲ್ಟಾ ಆಗೋಯ್ತು. ಹ್ಞ ಏನ್ ಮಾಡೋದು ಹ್ಮ್. ಮತ್ತೆ ಮಾಡಸ್ರಿ ಅದು ಅದು ಕೆಲ್ಸ ಅನ್ಕೊಂಡಂಗ ಮಾಡದ್ರೇನೆ ಅದು.
ಹ್ಮ್ ಅದ ನಾಳೆ ಬೆಳಗ್ಗೆನೆ ಹೋಗ್ತೀವಿ ಒಂದ್ ಎಂಟ್ ಗಂಟೆ ಎಂಟುವರೆಗೆ.
ಹ್ಮ್ ಹ್ಮ್ ಹ್ಮ್ ಸರಿ ಸರಿ ಆಯ್ತು. ವಿಚಾರ್ಸ್ಕೊಂಬ ಹ್ಮ್ ಅಲ್ಲಿ ಯಾರ್ ಸಿಕ್ತಾರೆ ಅಲ್ಲಿ ಯ ಯಾದ್ರೂ ಸಿಗೋಳಂಗ ಸಿಗಂಗ ಇದ್ರೆ ಬಿಡು ಅಲ್ಲ ಅವ್ರಿಗೂ ಗೊತ್ತಿರಲ್ಲ ಅಷ್ಟ ಅಷ್ಟೊಂದು ನಾನನ್ ಕೇಳಿದ್ರೆ ಇಲ್ಲಿ ಗೌರಿಬಿದನರ್ ಅಲ್ಲಿ ಹೆಡ್ ಆಫೀಸ್ ಅಲ್ಲಿ ಕೇಳ್ಬೇಕು ಅಲ್ಲಿ ಇಂಡೇನ ಅಂತ ಐತೆ ಅಲ್ಲೇ ಕಾಫಿ ಬೋರ್ಡ್ ಅಂತ ಇಲ್ಲೇ ಮದ್ಗಿರಿ ಸರ್ಕಲ್ ಐ್ತಲ್ಲಾ ಅಲ್ಲೊಂದು ಕಾಫಿ ಶಾಪ್ ಬರುತ್ತೆ ಅದ್ರ ಪಕ್ಕದಲ್ಲೇ ಹಂಡೆಂದ ಇದೆ ಅಲ್ಲಿ ವಿಚಾರ್ಸ್ಬೇಕು ಹೊಸೂರಲ್ಲಿ ವಿಚಾರ್ಸಿದ್ರೆ ಗೊತ್ತ ತಗಲ್ಲ ಅದು ಇಲ್ಲ ನಾನ್ ತಿನ್ಗ್ ಹೋಗ್ಬಿಟ್ಟ ಇ ಎಲ್ಲಂಕದತ್ರ ಅಲ್ಲಿ ವಿಚಾರ್ಸ್ಬೇಕು ಯ ಅದರಲ್ಲಿ ಯಾವದಾದ್ರು ಒಂದ್ ಕಡೆ ವಿಚಾರಿಸಿದ್ರೆ ನಂಗೆ ಮಾಹಿತಿ ಸಿಗುತ್ತೆ ಸಂಪೂರ್ಣವಾಗಿರೋದು
ಹ್ಮ್ ಅಲ್ಲಿ ತಿಂಳಿಗೆ ನಾನು ಎರಡ್ ಸಲ ಬಂದಿದ್ದೆ
ಎದಕ್ಕೋಗಿಯಾ ಆ ಏನಕ್ಕೆೋಗಿದೆೆ ಅಂದೆ
ಇಲ್ ಅಲ್ಲಿ ನಮ್ಮ ಆಂಟಿ ಅವರ್ ತಂಗಿಯವರು ಅಲ್ಲೇ ಇರೋದು ಅಲ್ಗೊಂದ್ಸಲ ಹೋಗುತ್ತೆ ಮತ್ತೆ ನಾವು ಅಲ್ಲಿ ಜ ಕೆ ವಿಕೆ ಹತ್ರ ನಮ ಅಲ್ಲಿ ಹ ಇಲ್ ಮಮತಾ ಆಂಟಿ ಇದ್ದಾರಲ್ಲ
ಅಪ್ಪ ನಂಗೆ ಗೊತ್ತೇ ಇಲ್ಲ
ಅವ್ರ ನಮ್ಮ ರಿಲೇಟಿವ್ಸ್
ಹ್ಮ್
ಅವ್ರ ತಂಗಿಯ ಅವರು ಇಲ್ಲೇ ಬೊಂಬಸಂತತಲಿ ಇತ್ತವ್ರು ಇವಾಗ ಅ ಶಿಫ್ಟ್ ಆದ್ರು
ಹ್ಮ್
ಅದಕ್ಕೆ ಅ ಅವಾಗ ಒಂದ್ಸಲ ಬಂದಿದ್ದೆ ಮತ್ತೆ ನಾವ್ಲ್ಲಿ ಕೃಷಿ ಮೇಳ ನಡೀತಿತ್ತಲ್ ಜ ಕೆ ವಿಕಲ್ಲಿ ಆ ಹರಿಣಿ ಅಕ್ಕರ್ ಮನೆ ಅಲ್ಲೇ ಇರೋದು ಅದಕ್ಕೆ ನಮ್ಮ ನಲ್ಗೊಂದ್ಸಲ ಕರ್ ಕಕೊಂಡ ಹೋಗಿದ್ರು ಅವಾಗ ತಿನ್ ತಿನ್ಗ್ ಎರಡ್ ಸಲ ಬಂದಿದ್ದೆ
ಹ್ಮ್ ಹ್ಮ್ ಹೌದಾ ಹ್ಮ್ ಮೆಜೆಸ್ಟಿಕ್ ಇಂದ ಹತ್ರು ಬಸ್ ಇದಾವಂತೆ ತಿನ್ಲುಗೇನೆ ಹ್ಮ್ ಅಂದ್ರೆ ಟೈಮಿಂಗ್ಸು ಜಾಸ್ತಿ ಇಲ್ಲ ಅನ್ಕೊತೀನಿ ಮಧ್ಯಾಹ್ನ ಸಂಜೆ ಇರಲ್ಲ ಬೆಳಿಗ್ಗೆ ಆದ್ರೆ ಇರುತ್ತೆ ಬೆಳಗ್ಗೆ ಒಂದ್ ಹತ್ ಗಂಟೆ ಹನ್ನೊಂದು ಗಂಟೆ ಒಳಗೆ ಹೋದ
ಹ್ಮ್ ಅಲ್ ಮತ್ತೆ ಅದೊಂದು ದೊಡ್ದು ಇದದು ಬರುತ್ತೆ ಅಲ್ಲೆಲ್ಲೂ ಇಳಿತೀವಿ ನಾವು ಅದ ಯಾವ್ದೋ ಒಂದ ಸ್ಟಾಪ್ ಆಯ್ತಾ ಆ ಸ್ಟಾಪ್ ಅಲ್ಲಿಲ್ ಮತ್ತತ್ ಇನ್ನೊಂದು ಬಸ್ ಹತ್ತದ್ರೆ ಅಲ್ಲಿ ಸ್ವಲ್ಪ ಜಾಸ್ತಿ ಬಸ್ಗಳು ಸಿಗುತ್ತೆ
ಹ್ಮ್ ಹ್ಮ್ ಹ್ಮ್
ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ
ಅದೇ ಅದೇ ಹ್ಮ್ ಕೇಳ್ತೀನ್ಬಿಡು ಅದು ಬಂದಾಗ ಒಂದ ಸ್ವಲ್ಪ ಇಷ್ಟರಲ್ಲೇ ಬೇಗನೆ ವಿಚಾರಸ್ಕೊಂಬಬೇಕು ವಿಚಾರ್ಸ್ಕೊಂಡು ಸಿಲಿಂಡರ್ ತರ್ಸ್ಕೊಬೇಕು ಫಸ್ಟ್ ಹ್ಮ್ ಅದೇ ಮತ್ತೆ ಮತ್ತೆ ಏನ್ ಮಾಡಿದ್ರಿ ಬರೀ ಅನ್ನ ಸಾಂಬಾರ ಇನ್ ನಾಳೆ ಸೋಮವಾರ ಇನ್ನೇನ್ ಮಾಡ್ತೀರಾ ಹ್ಮ್ ನಿಮ್ಮ್ ಅತ್ತೆ ಇರ್ಬೇಕ್ರ ಏನಾದಾರು ಮಾಡತ್ತ್ತಾನೆ ನೀವವು ನಿಮ್ಮ್ ಅತ್ತೆ ಏನ್ ಸಡನ್ ಆಗಿ ಬಂದ್ರೇನು ಸಡನ್ ಆಗ ಬಂದ್ರಿನು ಏನಾರೀ ಇವಾಗ ಚಿಕನ್ ತರ್ಬೋದಾಗಿತ್ತಾನೆ ತಂದ್ಬಿಟ್ಟು
ಹ ನಾವು ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಪಾ
ಸರಿ ತಿನ್ನೊಂಗಿಲ್ಲ ಬಿಡು ಬಿಡು ಬಿಟಾಕ್ ಬಿಟಾಕ
ಅದಕ್ಕೆ ನಿಂಗ ತರ್ಲಿಲ್ಲ
ಬೇಡ ಬಿಡು ತರಬಾರ್ದು ಕೂಡ ನಾವು ತಿನ್ನಬಾರ್ದು ತರಲಬಾರ್ದು ದೇವಸ್ಥಾನಕ್ಕೆ ಹೋಗಿಲ್ಲ ಅಂದ್ರೆ ಏನೋ ಅನ್ಬೋದಾಗಿತ್ತು ಹಂಗೂ ದೇವಸ್ಥಾನಕ್ಕೆ ಹೋಗಿ ಬಂದಿದೀರಲ್ಲ ತರಂಗೂ ಇಲ್ಲ ತಿನ್ನಂಗೂ ಇಲ್ಲ ಮಾಡಂಗೂ ಇಲ್ಲ ಇತರ ಹು ಚೆನ್ನಾಗಾಯತಾ ದರ್ಶನ ಎಲ್ಲ
ಹು ಆ ದೇವಸ್ಥಾನದಲ್ಲಿ ಹು ಅವ್ರ ಬೇಗ ಬೇಗ ತಳ್ಳ ಬಿಡ್ತಾ
ಓ ಅಷ್ಟೆ ನೋಡಕ ಬಿಡಂಗಿಲ್ಲ ನಡೀರಿ ನಡೀರಿ ನಡೀರಿ ಅಂತ ಹು ಹಂಗೈತದ ಇಲ್ಲೇನ್ ಕಡಿಮೆ ನಾ ಚಕ್ಕನಂದ ದೇವಸ್ಥಾನ ಅಲ್ಲು ಹಂಗೇ ತಾನೆ ಮುಂದೆ ಹೋಗಿ ಮುಂದೆ ಹೋಗಿ ಅಂತ ಹಳ್ ನೆ ಇರುತ್ತಾರೆ ದೇವ್ರು ನೋಡಕ್-
ಎಲ್ಲಾ ಕಡೆನೂ ಹಂಗೇನೆ
ಹ್ಮ್ ನೆಮ್ಮದಿಯಾಗಿ ನಾವ ಒಂದ ಸ್ವಲ್ಪ ನಮ್ಮ ಕಷ್ಟ ಸುಕ್ಕನ ಹೇಳ್ಕೊಂಡು ಬರೋಣ ಅಂತನ್ ಏನ್ ಒಂದ್ ಎರಡ್ ನಿಮಿಷ ಕುತ್ಕೊಳಂಗೂ ಇಲ್ಲ ಎದೆಳಿ ಎದೆಳಿ ಟೈಮ್ ಆಯ್ತ. ಡೀರಿ ನಿಮ್ಮಂಗೆ ಇನ್ನು ಭಕ್ತರು ಬರ್ಬೇಕ್ತಾನೆ ಅಂತ ಹೇಳ್ತಾ ಇರ್ತಾರೆ. ಅಲ್ವಾ ಹು ಅದಕ್ಕೆ ಅಂದ್ರೆ ಇವತ್ತು ಭಾನುವಾರ ಅಲ್ವಾ ಅವತ್ತ ಅದು ವಿಶೇಷ ಅಲ್ಲಿ. ಆ ದೇವಸ್ಥಾನಕ್ಕೆ ಸುಬ್ರಹ್ಮಣ್ಯ ಈ ಬೆಂಗಳೂರ ಕಡವರಂತೂ ಬೇಜಾನ ಬರ್ತಾರಪ್ಪಾ ಇವತ್ತ ಭಾನುವಾರ ಅಲ್ಲ ರಜಾ ಬೇರೆ ಇರುತ್ತಲ್ಲಾ ಹು ಹೌದು ಹೌದು ಹೌದು ಹು ತುಂಬಾ ಜನ ಬರ್ತಾರೆ ಬೆಂಗಳೂರಿಂದ ಮಾತ್ರ